ಹ
ಹ್ಮ್ ಅರಾಮಣ ನೀ ಅರಾಮದೆ
ಹಾ ಎಲ್ಲೆಲ್ಲ ಕೆಲ್ಸಕ್ಕೆ ಬಂದಿದ್ದೆ.
ಯಾವ ಕೆಲ್ಸ ಕಣ.
ಇಲ್ಲ ಇದ್ರಲ್ಲಿ ಕೆಲಸ ಮಾಡ್ತೀನಕ ಹಾಸ್ಪಿಟ್ಲಲ್ಲಿ.
ಹಾಸ್ಪಿಟಲ್ ದಾಗ ಕೆಲಸ ಮಾಡ್ತಿರೆನ್ ಅಣ್ಣ ಅಂದ್ರೆ ಈ ಡ್ಯೂಟಿ ಮೇಲೆ ಈರಿ ಏನ್ ಅಣ್ಣಾ.
ಹಾ ಕೆಲ್ಸ ಬನ್ನಿ ಊಟ ಮಾಡ್ದಕ್ಕ. ಹ್ಮ್ ಆಗ್ಯಾದಕ್ಕ.
ಹೌದ ಎಷ್ಟಕ್ ಬಿಡ್ತದಣ್ಣ ಮನೆಗೆ.
ನಕುವರಿಗೆ ಹೋಗ್ತೀನಿ ಅಕ್ಕಾ.
ನಾಲ್ಕವರೆಗೆ ಹೋತಿರೆನ್ ಪೇಮೆಂಟ್ ಎಷ್ಟ್ ಕೊಡ್ತಾರ ನಿಮ್ಗೆ ಹಾಸ್ಪೆಟಲ್ ದಾಗ.
ಹ ಪಡ್ತ ಕೊಡ್ತಾರಾ ಒಂದು ಹತ್ತು ಸಾವಿರ.
ಹತ್ತು ಸಾವಿರ ಕೊಡ್ತಾ.
ಹತ್ ಸಾವಿರ ಇಲ್ಲಕ್ಕ ಎರಡ್ ಸಾವಿರ ಕೊಡ್ತಾರ.
ಎರಡೇ ಸಾವಿರ ಅಣ್ಣಾ.
ಹೂ ಎರಡು ಸಾವಿರಕ್ಕ ಹ್ಮ ಅಷ್ಟೆ. ಯಾದಕ್ಕ
ಏನಿನು ಪ್ರಾಕ್ಟೀಸ್ ಆಗಿಲ್ಲ ಏನ್ ಅಣ್ಣಾ ನಿನಗ.
ಸ ಪ್ರಾಕ್ಟೀಸ್ ಆಗ ಮೇಲೆ ಕೊಡ್ಲಕ್ಂತರ ಮೊದಲು ಎರಡ್ ಸಾವಿರ ಕೊಡ್ತೀರಿ ಈಗ ಹತ್ ಸಾವಿರ ಕೊಡ್ಲಕ್ಂತ
ಹಾ ಅಂದ್ರರು ಫಸ್ಟ್ ಸ್ಟಾರ್ಟಿಂಗ್ ಎರಡು ಸಾವಿರ ಕೊಟ್ರ ಏನ್ ಅಣ್ಣಾ. ಅಂದ್ರೆ ಈಗ ಈಗ ರೀಸೆಂಟ್ ಆಗಿ ಹತ್ತ ಏನ್ ಅಣ್ಣಾ.
ಹ್ಮ್ ಹತ್ ಸಾರ್ ಕೊಡ್ತಾರ. ಹಾ ಅಕ್ಕ ಹೇಳಕ್ಕ.
ಯಾವ ಊರಣ್ಣ ನಿಮ್ದ.
ಒಮ್ ಊರು ಕಡೆ ಇದ್ರ ಬಲ್ಲಿ ಬರ್ತಕ್ಕ.
ಯಾವ್ದಣ್ಣ
ಹ್ಮ್ ಈಕಡಿ ಗೋಜುಬಲ್ಲಿ ಬರ್ತ ಅಕ್ಕಾ.
ಗೋಗಿ ಬಲ್ಲಿ ಯಾವ್ದ ಅಣ್ಣಾ.
ಹ್ಮ ನಮ್ದು ಗುಲ್ವರ್ಗ ಯಾಕ
ಗೋಗಲ್ಲಿ ಕುಲ್ಬುರಗಲ್ಲಿ ಬರ್ತದ ಅಣ್ಣ.
ಹ್ಮ್ ಅಕ್ಕ ಏನ್ ಊಟ ಮಾಡ್ರಕ್ಕ.
ಅಣ್ಣ ನಾವು ರೈಸ್ ಮಾಡಿದ್ ನೋಡೋಣ
ರೈಸ ಹ್ಮ್ ನಾವು ಇದು ಚಿತ್ರಾನ್ನ ಚಿತ್ರಾನ್ನ ಮಾಡಿವ್
ನೀ ಚಿತ್ರಣ ಮಾಡರ ನಣ ಹ್ಮ್ ಬೆಳಗ್ಗೆ ಏನ್ ಮಾಡ್ ಬಂದಾರಣ್ಣ ಊಟ.
ರೊಟ್ಟಿ
ರೊಟ್ಟಿ ಮಾಡಿದ್ರ ನಾ ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತ ಏನ ಹಕೀರಣ ಒಲೆ ಇಷ್ಟ ಅದಣ ನಿಮ್ಗೆ
ಆವಕ ಒ ನ ಎರಡು ಎಕ್ಕರೆ ಯವಕ ತೊಗರಿ ಬಿತ್ತವಕ್ಕ ತೊಗರಿ ಈಗಲ್ಲಾರ ತೊಗರಿ ಒಬ್ಬ ಇಲಕ್ಕ ಒಂತರಕ ಮಳಿ ಬಂದ ಎಲ್ಲಾ
ಹ್ಮ್ ಹ್ಮ್ ಹ್ಮ್
ಹ್ಮ್ ಬಿತ್ ಬಿತ್ತ ನೋಡಕ ಹ್ಮ ಹ್ಮ ನಿಮ್ಮ ಹೊಲ ಇಲ್ಲ ಅನಕ್ಕ
ಹಾ ಆವಣಂದ ನಂಬ ನಾದ ಒಂದು ಮೂರ ಕದಾ
ಹ್ಮ್ ಹ್ಮ್ ಮನೆ ಎಷ್ಟು ಅಕ್ಕ ನಿಮ್ಮ ಮನ ಎಷ್ಟು ಅಕ ನಿಮ್ಮ
ಮನಿಯಣ
ಹ್ಮ್ ಬ
ಎರಡು ಫ್ಲೋರದಣ
ಅ
ಎರಡು ಫ್ಲೋರ್ ಅದಣ್ಣ ಇಪ್ಪತ್ನಾಕೂರೂಮ್ ಅವ
ಹಾ ಹಾ
ಹ್ಮ ಇಲ್ಲೇ ಸ್ವಂತದಣ ನಮ್ದು ಊರಲ್ಲೇ
ಹಾ ಹಾ
ಹ್ಮ ನಿಮ್ದನ
ನಮ್ದು ನಾಕ ರರು ಮಾವತ್ ಹ್ಮ್ ಹ್ಮ್ ಶಂತಕಟ್ಟ
ಹ್ಮ್ ಹ್ಮ ಎಲ್ಲಿ ಕನ್ಸಲ್ ಕಾಯರೋಣ
ಗುಲಬರ್ಗ ಕಂಸಿಲ್ ಕೈಯಗ ಬಾರತ
ಹಾ ಇಲ್ಲಿ ಬಲದಾವನಾನ
ಹಾ ಗುಲ್ಬರ್ಗ ನಮ್ ಚಿಕ್ಕಮ್ಮನೂರು
ಹಾ
ಲ್ಲ ಇರೋದು ಕನ್ಸ ಕಾಯಲ್ಲಿದೆ
ಹಾ ನಿಮ್ ಸ್ವಂತವರು ಕಂಚಲ
ಹ್ಮ್ ಕೆನ್ಸ ಕ
ಹಾ ಹಾ ಹ ಅಂದ್ರೆ ದಿನ ಏನ ಹೋಗೋದು ಬರೋದು ಮಾಡ್ತ
ಹ ಆಕ್ಕ ಹ ಬರ್ ಬಸ್ ಐ್ತಲ್ಲಾ
ಹ್ಮ್ ಹ್ಮ್ ಹ್ಮ್
ಹಂದ ಸ ಬರ್ತ
ಹ ಹ್ಮ್ ಎಷ್ಟದಾನ ಟಿಕೆಟಿಗೆ ಅಮೌಂಟ್ ಬಕಿ
ಕೊಡ್ತಾರ ಸೇರ
ಸರ್ ಕೊಡ್ತಾರ್ಣ ಎಷ್ಟು ಕೊಡ್ತಾರ ಅಣ್ಣ ಬೆನ್ನ ನಿಮ್ ಸರ್
ಹ್ಮ್ ಕೊಡ್ತಾರ ಕದ್ದಿನ ಐನೂರು
ದಿನಾ ಇನ್ನೂರು ಕೊಡ್ತಾರ. ಐವತ್ತಣ್ಣ ಅಂದ್ರ ಹತ್ತ ಸಾವಿರ ಕಡೇಕ ಮತ್ತ ಇದು ಇನ್ನು. ಅದು ಬರದಾ ಐವತ್ತು ರೂಪಾಯಿ ಕಡಕ ಹ ಹ ಅಂದ್ರ ಚಲೋನೆಅಲ್ಲ ಅಣ್ಣ
ಹ್ಮ್ ಚೊಲೋ ಅಕ್ಕ.
ಈ ಸಲ ಕೊಡ್ತಾರ.
ಹ್ಮ್
ಇದು ಕಡಿಮಾದಣ್ಣ.
ಕೆಲ್ಸ ಇರ್ತ ಅಷ್ಟೇ ಒಂದೊಂದ್ ದಿನ ಕೆಲ್ಸ ಇರ್ತ ಒಂದೊಂದ ದಿನ ಕೆಲ್ಸ ಇರ್
ಹ್ಮ್ ಒಂದೊಂದ ದಿನ ಕುಂದ್ರಲಾರ್ದೇ ಕೆಸ ಇರ್ತವನ್ದನ.
ಚಂದನ ಅವರ ಕಡೆಯವರ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಷ್ಟತ್ತ ಎಷ್ಟ ಹತ್ತಾವ ನೋ
ಇರ್ತಾವಕ್ಕ ಒಂದ್ ಚ ಡೈಲಿ ಒಂದ್ ಇಪ್ಪತ್ತು ಬರ್ತಾವ
ಹ್ಮ್
ನ ಬರ್ತ
ಹ ನಿಮ್ದು ನೀವು್ ಯಾವ್ದ ಹಸ್ಪ ಯಾವ್ದ ಹಾಸ್ಪಿಟ್ಲ್ ಅಂದ್ರ ಅಣ್ಣ ನಿಮ್ದ
ಬಸವ ಹಾಸ್ಪಿಟ್ಲ್
ಹಾ ಅಲ್ಲಿ ಯಾರೋ ಆ ಸ್ಕಿನ್ ಡಾಕ್ಟರ್ ಬರ್ತಾರಂತಲ್ಲ ಅಣ್ಣ
ಹಾ ಬರ್ತಾರಕ್ಕ ನೋಡ್ತಾರ ಚಲೋ ನೋಡ್ತಾರ ಸ್ಕಿನ್ ದು. ಹ್ಮ ಚಲೋ ಅದಕ್ಕ ಒಂದ್ಸಲ ಬಂದ್ ತೋರ್ಸುಗೊಂದು ಹೊರೆಕ್ಕ. ತೋರ್ಸೊಂಡ ಹೋರಿ ಅಕ್ಕ ಒಂದ್ಸಲ ಏನ್ ಸ್ಕಿನ್ ಪ್ರಾಬ್ಲಮ್ ಇತ್ತುಂದ್ರ.
ಹಾ ತೋರ್ಸ್ಕೊಂಡ್ ಹೋಗ್ತೀವಣ್ಣ ಎಷ್ಟ
ಹಾ ಹ ಸೆನ್ಡ್ಹಾಕಿ
ಎಷ್ಟ ಆದ ಅಣ್ಣ ಪೀಜು.
ಹನ್ನನ್ನೂರು ರೂಪಾಯಿು ಹ್ಮ ಬಾಳ ಏನ ಇಲ್ಲ. ಕಡಿಮೆದಕ್ಕ
ಹ ಮುನ್ನೂರು ರೂಪಾಯಿ ಅಂದ್ರ ಕಡಿಮೆ ಏನ್ ಅಣ್ಣ ಅದು ಬಾಳೆ ಇಲ್ಲಣ್ಣ.
ಹ್ಮ್ ಗುರುವಾರಿಂದ ಬರ್ತಾರಲ್ಲಾ ಡಾಕ್ಟರ್ ದೊಡ್ಡ ಡಾಕ್ಟರ್ ಅವರು.
ಮತ್ತ ಅಲ್ಲೇ ಗುಲ್ಬರ್ಗ ಹೋದ್ರ ಎಷ್ಟ ತೋತರಣ್ಣ ಅವ್ರದ ಅಲ್ಲೇ
ಗುಲ್ಬರ್ಕ್ ಹೋದ್ರೆ ಐನೂರು ಅದೇ ಆಗ್ತಲ್ಲ ಬಸ್ ಚಾರ್ಜ್ ಹೋಗಾಗ್ ನೂರು ಬರಗ್ ನೂರು.
ಇತ್ತಲ್ಲಣ್ಣ.
ಗಂಡ ಮಕ್ಳಿಗೆ ಗಂಡ ಮಕ್ಳಿಗೆ ಆಧಾರ್ ಕಾರ್ಡ್ ಎಲ್ಲೈತಿ.
ಹಾ ಗಂಡ ಮಕ್ಳಿಗ ಇಲ್ಲ ಅ್ರ
ಹ್ಮ್ ಅದ್ಕಿಲ್ಲ ಅವ್ರೀ ಐನೂರು ರೂಪಾಯಿ ಆಗಬೇಕ್. ಡಬಲ್ ಹೋತಾವ್ ರೊಕ್ಕ ಅವರಿಗೆ ಇಲ್ಲಾದ್ರ ಮೂರ್ ನೂರು ರೂಪಾಯಿ ಎರಡನೂರು ರೂಪಾಯಿ ಕಡಿಮೆ ಆಗ್ತಾದ ಅವರಿಗೆ.
ಹ ಹೌದ ಹೌದೌದು ಅಣ್ಣ ಕರೆಕ್ಟಾಗುತ್ತೆಳ ಆಯ್ತ ಅಣ್ಣ ಈಗನು ಹೋತವು ಬಸ್ನು ಹೋತವು ಈಗ ಎಲ್ಲಾನು.
ಹು ಹೋತವಕ್ಕ
ಹ್ಮ್ಮ
ಆ ಅಕ್ಕ ಹ್ಮ್ ಹು ಅಕ್ಕ.
ಹ್ಮ್ ಹ್ಮ್
ಸೌರಿಗೆ
ಆ ಅಣ್ಣ
ಮಳಿ ಮಳಿ ಮಳಿ
ಮಳಿ ಬಂದಿಲ್ಲ ನೋಡ್ರೋಣ ಈ ಕಡೆ ಈಗ ಮತ್ತ ಒಂದು ಎರಡು ದಿನ ಆಯ್ತ ಬಂದಿಲ್ಲ.
ನಮ್ ಕಡೆ ನಿನ್ನೆ ಬಂದೈ್ತಕ್ಕ
ನಿನ್ನೆ ನಿಮ್ ಕಡೆ ಬಂದೈತೆಣ್ಣಾ ಹ್ಮ್ ಹಾ್ ಹ್ಮ್
ಮತ್ತೆನಕ ಆರಾಮ ಅದರ ಎಲ್ಲರೂ ಮನೆಯಲ್ಲಿ ಹು ನಾವ ಮನೆಯಗೆ ಎಲ್ರೂ ಆರಾಮದಿವಿ ನಾವು ಕುರಿ ಆಡ್ತಂದವಿ ಅ ಆಡ ಮಸ್ತಾರೆ
ಹ್ಮ್ ಹ್ಮ್ ಎಷ್ಟ ಆಗೋವ್ಣ ಆಡ್ ನಿವು
ಹ್ಮ್ ಇಪ್ಪತಾದವಕ
ಹ್ಮ್ ಹ್ಮ್ ಫಸ್ಟ್ ಎಷ್ಟ ತಗೊಂಡಿದ್ರಣ್ಣ ಏನು
ಒಂದ್ ಐದ್ ಆರು ಇದ್ದು ಅಕ್ಕ ಇಪ್ಪತ್ತಾಗವೆ
ಹ ಐದಾರ ಇದ್ದುವು ಈಗ ಐದಾರಲಿಂದನೇ ಈಗ ಇಪ್ಪತ್ತೈ
ಹ್ಮ್ ಇಪ್ಪತ್ತಾಗವ
ಹ್ಮ್ ಎಷ್ಟು ಹೊತ್ತಾವಣ ಅವು ಒಂದಕ್ಕೆ ಎಷ್ಟ್ ಮಾರ್ತದ
ಒಂದಕೂ ಹತ್ತು ಸಾವಿರ ಹೋಗ್ತಾವಕ್ಕ
ಹತ್ತು ಹದಿನೈದು ಸಾವಿರ ಹೊತವೇನು ಅಂದ್ರೆ ಲಾಭ ಇದ್ದಂಗಣ ಅದು
ಹ್ಮ್ ಲಾಭ ಐತಕ್ಕ ಹ್ಮ್ ಲಾಭ ಬಾಳ
ಹ್ಮ್ ಹು ಯಾರ್ ಮಾಡ್ತೀರಣ್ಣ ಅದ ಕುರಿದೆಲ್ಲಾ ನೀವೆ
ಹ್ಮ್ ಅ ಅಮ್ಮ ಮಾಡ್ತಾರೆ ಅಮ್ಮ
ನಿಮ್ಮಮ್ಮಿ ಮಾಡ್
ಹ್ಮ ನಮಮ್ಮಾ
ಹ್ಮ್ ಹ್ಮ್ ನಿಮ್ ಪಪ್ಪಾರ್ ಏನ್ ಮಾಡ್ತಾರಣ್ಣ
ಹೋಗ್ತಾರೆ ಆಡು ಹ ಒಂದೊಂದ್ ಸಲ ಮನ್ಯಾಗ ಇರ್ತಾರಕ
ಹೌದೆನ ಹ್ಮ ಹು ಹು ನಿಮ್ ಪಪ್ಪರು ಅಂದ್ರೆ ಒಕ್ಕುಲ್ ತನ ಅಂತ ಮಾಡ್ತಾರ
ನಮ್ದ ನಮ್ ಒಂದು ಎಮ್ ಡಿ ಮುಗ್ದತೆ ಅಕ
ನಿಮ್ದು ಎಂ ಡಿ ಮುಗಿತು ಯಾವ್ ಎಂ ಡಿ ಅಣ್ಣ
ತ್ತನರಿ ವೆ ವೆಟ್ನರಿ ಕುರಿ ಆ ಆಡ್ಗಳ ಮೇಲೆ ಮಾಡಿದಕ ಈಗ ಬಿಟ್ಟಿನೀ ಬೇರೆ ಹಾಸ್ಪಿಟ್ಲ್ ಹೋಗ್ತೀನಿ
ಹೌದಣ್ಣ ಹ್ಮ್ ಹ್ಮ್ ಇಲ್ಲೆಲ್ಲಾ ಹಳ್ಳಿಗಳಿಗ್ ಹೋಗ್ತಾರಲ್ಲ ಆ
ಹ್ಮ್ ಹಹ ಅವೆಟ್ನಾರಿ ಹ ಅದ್ ಮಾಡಿದ್ದೆ ಅದ್ ಯಾಕೋವಾರ ಇದ ಆಗ್ಲಿಲ್ಲಕ್ಕ ಮತ್ತ ಈ ಸಜ್ಜ ಜನರಲ್ ಎಲ್ಲಾ ನೋಡ್ತಾರೆ ಸರ್ ಅವ್ರ ಬಳಿ ಬರ್ತೀನ ಈಗ
ಹ್ಮ್ ಹ್ಮ್ ಅಲ್ಲಿ ವರ್ಕ್ ಮಾಡ್ತಿರಣ್ಣ ಇವಾಗ ಅಲ್ಲಿ ಏನೇನ್ ಮಾಡ್ತರಣ್ಣ ವರ್ಕ್
ನಮ್ದಲ್ಲಿ ಐಕೆನಾಲ್ ಹಾಕದು ಬಾಟ ಸಲೈನ ಹಚ್ಚೋದು ನಮ್ಮಲ್ಲಿ ಶುಗರು ಬಿ ಪಿ ಎಲ್ಲ ಥೈರಾಯ್ಡ್ ಎಲ್ಲ ಬರ್ತಾರಕ್ಕ ನಾವು ನಮ್ಮಲ್ಲಿ ಬಾಳ್ ಪೇೇಶಂಟ್ ಬತ್ ಫುಲ್ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೋಬೇಕಕ್ಕ
ಹ್ಮ್ ಹ್ಮ್ ಹ್ಮ್
ಯಮರಿ ಯಾವ್ ಬಾಟ್ಲಿ ಯಾವ್ದ ಖರ್ಚನದು ಶುಗರ್ ಜಾಸ್ತಿ ಹಾಕಿ ಪ್ಯಾರಾಲಿಸಿಸ್ ಸ್ಟೂಕ್ ಆಗ್ತದೆ ಅದಕ್ಕೆಲ್ಲ ನಾವು ಬಾರಿ ಕೇರ್ ಪುಲಿಂದ ಬಾಟ್ಲಿ ಹಚ್ಬೇಕ ಆಗ್ತದೆ ಡಿ ಎನ್ ಎಸ್ ಡಿ ಫೈ ಯಾವ ಅಚ್ಛಹಂಗಿಲಕ್ಕ ಶುಗರ್ ಡಯಾಬಿಟಿಕ್ ಬಿ ಪಿ ಇದ್ದವರ್ರಿಗೆ ಏನ್ ಎಸ್ ಫೈವ್ ಹಂಡ್ರೆಡ್ ಅಪ್ರಲ್ ಹಚ್ಚಂಗಿಲ್ಲ
ಹ್ಮ್ ಹ್ಮ ಹ್ಮ ಅಂದ್ರ ನಿಮ್ದು ಡರ್ಮಾಲೋಜಿಸ್ಟ್ ಬರ್ತಾರ ಅಂತಲ್ಲಣ್ಣ ಅವ್ರಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕರೆಕ್
ಹ್ಮ್ ಕರೆಕ್ಟ್ ಆಗಕ್ಕ ಅವರದು ಚಲೋ ಅವ್ರು
ಯಾವ ವಾರ ಬರ್ತ
ಹ ಇದು ಫ್ರೈಡೆ ಎವ್ರಿ ಫ ಇದು ಮಂತ್ಲಿ ಫ್ರೈಡೆ ಸೆಕೆಂಡ್ ಆ್ಯಂಡ್ ಫೋರ್ತ್ ಹ್ಮ್ ಎವ್ರಿ ಎವ್ರಿ ಮಂತ್ ಸೆಕೆಂಡ್ ಆಂಡ್ ಫೋರ್ತ್ ಇದು ಫ್ರೈಡೇ
ಡರ್ಮೋಲಜಿಸ್ಟ್ ಫ್ರೈಡೆ ಬರ್ತಾರ ಅಣ್ಣ
ಫ್ರೈಡೇ ಬರ್ತಾರ ಹ ಸಾರಿ ಅಕ ಸಂಡೇ ಬರ್ತಾರೆ ನಾವು
ಸಂಡೆ ಬರ್ತಾರಾ ಅಣ್ಣ ಹಾ ಹಾ ಫ್ರೈಡೇ ಅವರು ಯಾರು ಇಲ್ಲೊಬ್ರು ಬರ್ತಾರ ಅನ್ಕೊಂಡಿದ್ದು
ಎಂಡೋಕ್ನಾಲಜಿಸ್ಟ್ ಕ್ರನಾಲಜಿಸಟ್
ಹಾ ಹೌದಣ್ಣ ಅಂದ್ರೆ ಶುಗರ್ದ
ಹಾ ಶುಗರ್ ದು
ಹ್ಮ್
ಹೌ ಹೌದು ಅಕ್ಕ ಅವರದು ಕಡಿಮೆ ಮುನ್ನೂರು ಐವತ್ತು
ಮುನ್ನೂರ ಐವತ್ತು
ಮುನ್ನೂರು ಐವತ್ತಕ ಅವ್ರದ್ದು ಇದು ಗೋಲ್ಡ್ ಮೆಡ್ಲಿಸ್ಟ್ ಅಕ್ಕ ಅವ್ರು ಗೋಲ್ಡ್ ಮೆಡಲಸ್ಟ್ ಮತ್ತ ಅವ್ರು ಏನೇಏನ್ ನೋಡ್ತಾರಂದ್ರೆ ಮದುಮೆ ಯಾರ ಆಗ್ತದ ತಡ
ಹ್ಮ್್ಮ
ತೂಕ ನಿಯಂತ್ರಣ ಅವೆಲ್ಲಾ ನೋಡ್ತಾರಕ ಅಕ್ಕ ಹ್ಮ ಎಲ್ಲ ನೋಡ್ತ ಅವ್ರ ಪೇಶಂಟ್ ಆಗ್ತವಕ್ಕ ನಲವತ್ತು ಹಗಿತವಕ್ಕ ಮಂತ್ರಿ ವಿಸಿಟ್ ಸೆಕೆಂಡ್ ಹ್ಯಾಂಡ್ ಫೋತ್ ಫ್ರೈಡೆ ಬರ್ತಾರಲ್ಲಕ್ಕ
ಹಾ ಸೆಕೆಂಡ್ ಫ್ರೈಡೆ ಬರ್ತಾರೆ ಫೋರ್ಥ್ ಫ್ರೈಡೆ ಬರ್ತಾರೆ ನಾನು
ಆಗ್ತಾವ
ಹಾ ಹಾ ಹಾ ಹಾ ಅಂದ್ರ ಅಂದ್ರ ಚಂದದಣ್ಣ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಅದ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಅದ ಹಾ ಸರಿ ಅಣ್ಣ ಸರಿ ನಮ್ಮ ನಾ ಯಾವಾಗ ಅಲ್ಲಿಗ್ ಬಂದಾಗ ಕಾಲ್ ಮಾಡ್ತೇನಿ ಅಣ್ಣ ಸರಿ ಅಣ್ಣ
ಬೈ ಅಕ್ಕ